ಹಲೋ
ಹಲೋ ಯಿಸಿದೆಬ್ರು
ಕೇಳಿಸ್ತದೆ
ಹಲೋ ಶ್ರೀ ಇದಲ್ರು
ಹಾ ಇದೆ
ಅದೇಷ್ಟು ಸುಮ್ಮ ಮಾತಾಡಿದ್ರೆ ಅತಚ್ಚಿತ್ತು
ಹಾ ಊಟ
ಊಟ ಆಯ್ತು ನಿ್ದು
ಮಾಡ್ತಾ ಇದ್ದೆ
ಹ್ಮ್ ಏನ್ ಮಾಡ್ತಾ ಇದ್ರ ಊಟ
ಚಪಾತಿ ಪಲ್ಯ
ರಾಷ್ಟಲ್ಲ ಅಲ್ಲ
ಹಾ
ಹ್ಮದು
ನಿಮ್ದ ಊಟ
ನಂಗಗು ಒಬ್ರು ಬದ್ನೇಕಾಯ ಪಲ್ಯ ರೊಟ್ಟಿ
ಹಾ ಆಯ್ತಾ
ಹ್ಮ್ ಆಯ್ತು ಅನ್ನ ಸಾಂಬಾರ್ ಆಯ್ತು ಅದೇ ಒಂಡೆ
ಹಾ
ಹ್ಮದು
ಹಾ ಹ
ಮತ್ತೆೇನ್ ವಿಸೇಷದು
ಸ ಊಟಾ
ಹ್ಮ್ ಅಮ್ಮಮ್ಮ ಹಾ ಅಮ್ಮಮ್ಮ ಚನ್ನ ಮಾಡಿದ್ರು ಅದು ಅಷ್ಟೆಲ್ಲ ಚೆನ್ನಾಗ್ ಮಾಡ್ತಾರ ನಡಿ
ಮಾಡಿದಿದ್ದಾರೆ ಅಷ್ಟರ ಅಲ್ಲೇ
ಹ್ಮ ಹ್ಮ
ಹ್ಮ್್ಮ
ಬುದುವಾರಏನ್ ಸ್ಪೆಷಲ್ ಏನ್ ಎಗ್ ಇರುತ್ತಾ
ಸ್ಪಷಲ್ ಚಿಕನ್
ಇವತ್ತಾ
ಹಾ
ಹ್ಮ್ ಹ್ಮ್ ಊಟ ಮಾಡಿ
ಹಾ
ಹೊಟ್ಟೆ ತುಂಬಊಟಾ ಮಡಿ
ಹಾ ಮಾಡ್ತೀನೀ ಮಾಡ್ತೀನಿ ಮಾಡ್ತ ಅಷ್ಟೇರಿ ಒಂದ್ ಸೆಕೆಂಡ್
ಹ್ಮ ಹ ಹಲೋ
ಹಲೋ
ಹಾ ಹೇಳಿ
ಆ ರೊಟ್ಟಿ ರೊಟ್ಟಿ ಚಪಾತಿ ಬ್ರೋ ಚಿಕನ್ ಚಪಾತಿ ಕುಡ್ತ ರೊಟ್ಟಿ ಕೊಡ್ತಾರ
ಹಾ ನೈಟ್ ಗೆ ಚಪಾತಿ ಮಧ್ಯಾಹ್ನ ರೊಟಿ
ಅನ್ಲಿಮಿಟೆಡ್
ಹಾ ವಯ್ಸ್ ಯಾಕು ಕ್ಲಿಯರ್ ಕೇಳಸ್ತಾ ಇಲ್ಲ
ಇವಾಗ
ಹಾ ಹಾ ಇವಾಗ ಕೇಳಸ್ತನೆ
ಅದು ಪ್ರ ಜೀವ ಸೀಮಾಯಿತಲ್ಲ ಅದಕ್ಕೆ
ನಟವರ್ಕ್ ಬರಲ್ಲಾ
ಹ್ಮ ಹಾ ಮತ್ತೆ
ಮತ್ತೆ ನೀವ ಹೇಳ್ಬೇಕು ಮತ್ತೆ ವಿಶೇಷ
ಮೇನಲ್ಲ ಚಿಕನ್ ಮಾಡಿದಿದ್ದಾರೆ ನಾ ಚಿಕನ್ ತಿನ್ಕ ಹಾ
ಹ್ಮ್ ಹ್ಮ್ ಚಕ್ಕನ್ ತಿನ್ನಲ್ಲ ನೀನು
ಗಟ್ಟೆ ಬೇಡ
ಯಾಕೋ ನೀವು ತಿನ್ನಲ್ಲ
ಸುನೆ ಹಾಗೆ ಇಂಟ್ರೆಸ್ಟ್ ಇಲ್ಲ
ತಿನ್ಬೇಕರು ಗಟ್ ಮುಟ್ಟ ಆಗುತ್ತ ಬಾಡಿ ತಿನ್ಬೇಕು ಪ್ರೋಟಿನ್ ಜಾಸ್ತೀರುತ್ತ
ಹಾ ಹ
ಚಿಕನ್ ಮಟನ್
ತಿನ್ ತಿನ್ ಮತ್ತೆ
ಹ
ಹಾ
ನೀ ಫೋನ್ ಕಟ್ ಮಾಡಿದ ಮ್ಯಾಲ ಮಾಡ್ಬೇಕ್ ಅಂತ ಮಾಡಿದ್ಯಾ ಹಚ್ಚಬೇಕ್ ನಾ ಆಫೀಸ.
ನಾನು ವಾಲಿಬಾಲ್ ಆಡಕ್ ಹೋಗ್ಬಿಟ್ಟೆ
ಹ ಹಚ್ತಿ ಅಂತ ಕಾಯಕೊಂಡು ಕುಂದ್ಕೊಂಡಿದ್ದೆ ಹಚ್ಲಿಲ್ಲಾ.
ಹಾ.
ನಾ ಕಣಕರ್ ನಲ್ಲ ಆತ್ರ ಹೋಗಬಿಟ್ಟೆ.
ಹಾ ಇಲ್ಲ ಇದು ವಾಲಿಬಾಲ್ ಆಡ ಗ್ರೌಂಡ್ ಏಲ್ಲಿ. ಹಂಗೆ ಕರ್ದಬಟ್ರು ಅ ಹಂಗೆ ಪ್ಲೇಯರ್ಸ. ರಜದಾರಂತ ಅವ್ರು.
ಹ್ಮ್ ಹ್ಮ್
ಹ ಹಲೋ ಯಾರಲ್ಲಿ.
ದೊಡ್ಡವ ಆಗಿ ಕ್ರಿಕೆಟ್ ಆಟ ಆಡ್ತಿ ಏನ್.
ಯಪಾಯ ಬರ
ಜೂಗ ಆಡಕ್ ಹೋಗಲ್ಲರಿ.
ಹಾ.
ಕ್ರಿಕೆಟ್ ಆಡಕ್ ಹೋಗಲ್ಲ.
ಕ್ರಿಕೆಟ್ ಅಲ್ಲ ವಾಲಿಬಾಲ್ ಆಡಕ್ ಹೋಗಿದೆ.
ಓಹೋಹೋ. ಇಲ್ಲ ಕ್ರಿಕೆಟ್ ನೋಡಕ್ ಹೋಗ್ತೀನಿ ಇ ಇಲ್ಲಿ
ಹೋಗಿದ್ರೆ ಅವವತ್ತ
ಇವತ್ತುಂಲ್ಲ ಇವತ್ತು ಅಲ್ಲಲ್ಲ ಬಂದ ಸ್ವಲ್ ಲೇಟ ಆಯ್ತುಂಬಳ ಶಿವಿದ್ದೆ
ಹಾ.
ಸ್ವಲ್ಪ ನ ಸಿನಿಮಾ ಜೋ ಇದ ಅಟ ಮಾಡ ಪೋರ್ಟ್ ಮಾಡ್ಸಿನನಿವತ್ತ
ಹಾ.
ಅದಕ್ಕೆ ಅವ್ ಸಿವಗೆ ಮಾಡಸ್ಕೊಂಡ್ ಬಂದ್ರೆ ಲೇಟ್ ಆಯ್ತು ಅಗಾಕ್ ಆಗಲಿಲ್ಲ.
ಹ ಹಾ ಬರ್ತೈತಾ ಇವಾಗ ನೆಟ್ವರ್ಕ್.
ಹ ಅಲ್ಲ ಬಟ್ ಜನ್ ಜವನ್ ನ ನಾ ಬ್
ಹಾ ಹಾ ಎರಡ್ ದಿನ ಟೈಮ್ ಇರುತ್ತೆ.
ಹಾ ಎರಡು ದಿನ ಟೈಮ್ ಇರುತ್ತಾ ಇವತ್ತು ನಾಡಿದ ನಾಳೆತ್ತಾ.
ಹಾ ಹ್ಮ್
ಮತ್ತೆಂದುಲೋ ಹಲೋ ಶ್ರೀ ದುಡ್ಡಿಲ್ಲ.
ಇ ಒನ್ ಫಿಫ್ಟಿ ಅಂತ ಓದ್ತಾರಲ್ಲ.
ಇಲ್ಲ ಒಂದ ರೂಪಾಯಿ ಕೊಟ್ಟಿಲ್ಲ ನಾವು ಬಟ್ ರೀಚಾರ್ಜ್ ಇರ್ಬೇಕ ಅದರ ಒಳಗ.
ಹಾ.
ರಜಾ ಎರಡು ದಿನ ಐತಿ.
ಹಾ.
ನನ್ ಫ್ರೀ ಮತ್ತೆ ಒಂದು ವಾಚ್ ಕೊಟ್ಟಾರಿ ಫ್ರೀ ಆಗ ಒಂದ್ ವಾಚ್.
ವಾಚಾ ಯಾವ ಕಂಪನಿ.
ಫಸ್ಟ್ ರಾಂಕ್. ಹ್ಮ್
ಹಾ ಹಾ ಚೆನ್ನಾಗ ಆಯ್ತಾ
ಹ ವಾ ಚೆನ್ನಾಗ ಐತಿ ಬ್ಲಾಕ್ಪ್ ಬ್ಲಾಕ್ ಪಟ್ಟಿ ಐತಿ ಹಾ ಬರುತ್ತ ಒಂದು. ಇದ್ರ ಒಂದ ತಿಂಗಳ ಒಂದ ತಿಂಗಳ ಬರುತ್ತೆ.
ಹಾ.
ಹಾಗಾಗಿ ಜಾಸ್ತಿನಾ ಬಾಳದು ಹೋಗ್ಬಿಡುತ್ತೆ.
ಪರವಾಗಿಗತ್ತು ಚ್ದ
ಏನಿಲ್ಲ.
ಹ್ಮ್
ಬ್ರೋ ಒನ್ನಿಮಿಷ ಲೈನಲ್ ಇರು
ಹಾ
ಹ ನ ಕತ ಅದೇನ ಮಾಡ ಅಲ್ಲ ತಂಬತ್ತತೆ ಹಲೋ. ತೋರಸಾಂದನೆಲ ದಗದ ಮಾಡ್ತವ ಅಯ್ಯ ಇದ ಏನೋ ಮಾಡ್ತಿರ್ತ ನ ಹೋಗ ಹೋಗಂದ. ಮಾಡಿಟ್ಟ ಓಡಿ ಹೋಗಿಯಾಳ ಏನಾರ ಮಾಡ್ಕಂತ
ಹಲೋ
ಹ್ಮ
ಹಲೋ.
ಎತ್ತು
ಹೋಲಿಬೀಡು
ಹಲೋ.
ಹಾ ಕೌತಿರುಂಬಿಡು
ಹ್ಮ್
ಕೇಳಸುತ್ತಾ
ಹಾ ಕೆಳಸಕಗತತಿ
ಹ್ಮ್ ಊಟ ಆಯ್ತಾ
ಹ್ಮ್ ಇನ್ನೂ ಇಲ್ಲ.
ಮತ್ತ ಏನ ವಿಶೇಷ.
ಭರತ.
ಎಷ್ಟ ಅದು ಹಾ ಬ್ರು
ಹಾ
ಇನ್ನು ಎಕ್ಸಾಮ್ ಎಷ್ಟ ಆವ ಇನ
ಇನ್ನು ಒಂದೆರಡ ಅದವ.
ಇನ್ನು ಒಂದರಡ
ಆಯ್ತೋ ಅಣ್ಣ.
ಹಲೋ
ಹಲೋ ಕ್ರಾಸ
ಹಾ ಕೇಳಸಾತ ಇದೆ.
ಹ್ಮ ಇನ್ನು ಎಕ್ಸಾಮ್ ಏನು ಒಂದ.
ಇನ್ನು ಎರಡು ಎಕ್ಸಾಮು ಇನ್ನು ಎರಡು ಲ್ಯಾಬ
ಓ ಹೋ ಹೋ ಎಲ್ಲ ಕ್ಲಿಯರ್ ಆಗ್ಯಾವ. ಫಸ್ಟ್ ಸೇಮ್ ಸೆಕೆಂಡ್ ಸೇಮ್ ಥರ್ಡ್ ಸೇಮ್ ಇಲ್ಲಾ.
ಹಾ ಕ್ಲಿಯರ್ ಅದಾವ.
ಹ್ಮ ಯಾವ ಬ್ಯಾಕ್ ಉಳ್ಸ್ಕೋಬೇಡ ಒಟ್ಟು ಕ್ಲಿಯರ್ ಮ ಹೂ ಹ ಎಲ್ಲಾ. ಕ್ಲಿಯರ್ ಆಗ್ಯಾವಮ ಯಾವು ಪೇಲ್ ಆಗಿಲ್ಲ ಬಟ್ ಇನ್ನೊಂದು
ಹಾ
ಬಟ ಯಾಕೋ ಬಿದ್ದಿಲ್ಲ.
ಹಾ.
ಅದೇ ಸ್ವಲ್ಪ ಚೆಕ್ ಮಾಡ್ಸ್ಬೇಕಲ್ಲ ಫ್ರೆಂಡ್ಬ್ಬ ಸಿದ್ಧಾರ್ಥ ಅಂತ ಅದನಾ ಹಾಸ್ಟೆಲ್ ದಾಗ.
ಹಾ.
ಅವ ಹೇಳಿದ ನಾ ಚೆಕ್ ಮಾಡ್ಸ್ತಂತ ಸಂಸ್ಕರಣ ಅಿಸ ಇದಲ್ಲ ಅಲ್ಲಿ ಒಳಗೆ.
ಹಾ.
ಚಕ್ ಮಾಡರ್ತಾರ ಅಲ್ಲಿ. ಚೆಕ್ ಮಾಡ್ಸ್ಕೊಂಡ್ ಬ ಅಂತನಿ ಬಟ್ ಅವ ಹಾಕೆಲ್ಲ ಹಾಕ್ಬೇಕು ಶಬ್ದ ಇಐತಲ್ಲ ಪಿಡಿಎಫ್.
ಹಾ.
ಪ್ರೈಸ್ ಮನಿ ಹಾಕಿದು ನ ಹಾಕ್ಬೇಕಕ್ ಅವಾಗ.
ಹ ಹಾ ಎಷ್ಟು ಬಡ್ತವ ಪ್ರಜ್ಮನ್.
ಇಪ್ಪತ್ತೈದು ಸಾವಿರ.
ಇಪ್ಪತ್ತೈದು.
ಹ್ಮ್ ಡಿಗ್ರಿ ಅಷ್ಟು ಪಾಸ್ ಆಗಿರ್ಬೇಕು ಬತರ್ಬೋತ.
ನಿಮ್ಗೆ ಬೇಸಲ್ಲ ಬೈ ನಮ್ಗ್ ಒಂದ್ ರೂಪಾಯಿ ಬಿದ್ದಿಲ್ಲ.
ಇಲ್ಲ ಬ್ರೋ ಡಿಗ್ರಿ ಒಷ್ಟು ಪಾಸ್ ಆಗ್ಬೇಕ ಅಷ್ಟು ಸಮ್ಮು ಸಿಕ್ ಸ ಎಮ್ಮು. ಅಷ್ಟು ಪಾಸ ಆಗಿರ್ಬೇಕು ಯಾವ ಬಕ್ ಆಗ್ಬಾರ್ದು.
ಯ ಎಲ್ಲ ಆರು ಸೆಮನು.
ಆರು ಸೆಮ್ ಒಳ್ಳೆ ಪೇಪರ್ ಎಲ್ಲ ಪೇಪರ್ ಕ್ಲಿಯರ್ ಆಗ್ಬೇಕು ಒಂದೇ್ ಸರ್ತಿಗೆ.
ಅಂದ್ರೆ ಇಪ್ಪತ್ತೈದ್ ಸಾವಿರ ಬರುತ್ತೆ.
ಹ ಬತ್ತಾ ಬಟ್ ಎಲ್ರಿೂ ಬಿದ್ದಾವ ನ ಒಬ್ಬ ಬಿದ್ದಿಲ್ಲಲ್ಲ ನ ಫ್ರೆ್ಸ್ ಎಲ್ಲ ಬಿದ್ದಾವ. ಮತ್ತತ್ರ ಎರಡು ತಿಂಗ್ ಆಐತ ಅಲ್ರಿೀ ಬ ಒಬ್ಬರು ಬಿದ್ದಿಲ್ಲ ಯಾಕ ಗೊತ್ತಿಲ್ಲಾ.
ಹಾ ಹಾ.
ಬಟ್ಏ ಡಾಕ್ಯುಮೆಂಟ್ ಏನ್ ವಿಷಯ ಆಗಿರುತ್ತಾ ಬಟ್ ಇೊಂದ ಏನ ಪೇಮೆಂಟ್ ಪೆಂಡಿಂಗ್ ಇರುತ್ತ. ಹೇಳಿದಿದ್ದಾರೆ.
ಹಾ.
ಹಾಕೆಲ್ಲ ಹಾಕಿದ ತಕ್ಷಣೇ ಫೋನ್ ತಗೋಬೇಕು ನಂತರ ಫೋನ್ ಇಲ್ಲ ಇವಾಗ.
ಹಾ.
ಒಂದ ಫೋನ್ ಡಿಸ್ಪ್ಲೇ ಹೋಗ್ಬಿಟ್ಟಿದೆ ಆಕ್ಸಕ್ ಆಗಿಲ್ಲ.
ಹಾ ಹಾ.
ನನ್ ದಣೆ ಫೋನ್ ಇದು. ಎರಡು ಸಾವಿರದ ಹದಿನೆಂಟು ದಾಗ್ ತಗೊಂಡಿದ್ದಿದ್ದ ಹ್ಮ್ ಹಳೆ ಫೋನು ಹಳೇದು.
ಹಳೆ ಫೋನ್ ಆ ಮತ್ತೆ.
ಮತ್ತೆು ಇಷ್ಟನ ಒ ಜೀವ್ನ.
ಶರಿ ಬಿ್ರ ಒಂದ್ ಕಾಲ್ ಬರ್ತೈತೆ ಆಮೇಲ್ ಮಾಡ್ತನಿ.
ಓಕೆ ಓಕೆ.
ಬಾಯ್.
ರಿ ರಿಟರ್ನ್ ಮಾಡ್ತೀಯಾ.
ಹಾ.